ಹಲೋ ಹಲೋ ಎಲ್ಲಿದ್ದಾನ ಹಲೋ ಸೌಣ ಬರಗತ್ತದ
ಹ ಬರ
ಹಾ ಕೇಳಸ್ೇ ಕೆೇಳ ಹ್ಮ ಏನ್ ಮಾಡಡ್ದಣ ಸಮಾಚಾರ
ಏಂಗ ನೋಡ್ರಿ ಹಂಗೆ ಊಟ ಮಾಡ
ಹಾ
ನಿಮ್ದೇನ್ ನಡದ್ರೀ ನಿಮ್ದೇನ
ನಂಬಲ್ಲಿ ಏನ್ ನಡೀತದ ಅಣ್ಣ ಕಾಲೇಜ್ಗೆ ಹೋಗೋದು ಬರದ
ಹ್ಮ್ ಹ್ಮ್ ಹ್ಮ್ ಹ ನಮ್ದು ಹಗ್ಯದ ಹಗೆ ಬರ ಇಲ್ಲ ಊಟ ಮಾಡುವರು ಹೇಳ ಅದೇ ಕೆಲಸಲ್ಲ ಬಗ್ಸಿಲ್ಲ ಸ್ವಲ್ಪ ಯಾವ ಕೆಲ್ಸ ಇದ್ರೆ ಕಡೆ ಹೇಳ್ತಾನ
ಎರಮ ತೊಗೋಣ
ಯಾವ ನ ಹ್ಮ್ ಇಲ್ಲ
ಎಲ್ಲ ಯಾವ್ಯಾವ ಕೆಲ್ಸ ಮಾಡ್ತೀರ ಅಂತ ಹೇಳದ್ರ ಕೇೇಳಬೋುದ ಇಲ್ಲ
ಬೇರೆ ಕಡೆ
ಇಲ್ಲ ಅದೇ ಬೇರೆ ಕಡೆನ ಯಾವ ಕೆಲ್ಸ ಯಾವ್ ಮಾಡ್ತಿರಿ ಅಂತ ಕೇಳಿದ್ರರು ಹೇಳ್ಬೋದು ಯಾವ ಕೆಲ್ಸ ಮಾಡ್ತೀನ ಅಂತ ಹೇಳುದ್ರರು ಹೇಳ್ಬೋದು
ಎಲ್ಲಿ ಏನು ವ ಕರೆಕ್ಟ್ ಆಗ ಕಸ ಹಲೋ.
ಕೆಲ್ಸ ಯಾವ್ದ್ ಮಾಡ್ತೀರ ಅಂತ ಹೇಳಿದರು ಹೇಳಬಹದು.
ನಮ್ದು ಡ್ರೈವಿಂಗ್ ಮಾಡ್ತೀವಿ ಯಾವುದ ಏನ. ನ ಕುಂತ ಸ್ವಲ್ಪ ಆಪ್ರೇಟರ್ ಇತ್ತ ಅಂದ್ರ ಅಂತ ಆಪ್ರೇಟರ್ ಮಾಡಂದ್ರೆ ಮಾಡ್ತೀವಿ ಡಾಟಾ ಎಂಟ್ರಿಗಳು.
ಹ ಹಾ.
ಇಂಥವೆಲ್ಲಷ್ಟು ಹಾ ಡಾಟಾ ಎಂಟ್ರಿ ಅವಲ್ಲ ಮಾಡ್ತೀವಿ.
ಎಜುಕೇಶನ್ ಏನ್ ಮುಗ್ದದಣ್ಣ.
ಎಲ್ಲ ರೆಡ್ ಸ್ವಲ್ಪ ಆಗಿದ ಅದಕ್ಕೆ ನಮ್ದು ಡಿಗ್ರಿ. ಮುಗ್ದಾದ ಎಜುಕೇಷನ್. ಬಿ ಬಿ ಎ ಕೋರ್ಸ್ ಮುಗಿ ಹು ಡಿಗ್ರಿ ಮುಗಿದೆ ಡಿ ಎ ಕೋರ್ಸ್ ಸ.
ಹ ಹಾ.
ಹಂಗಾಗಿ. ಈಗೆಲ್ಲ ಅಂದು ಮಾರ್ಕೆಟ್ ಫೀಲ್ಡ್ಂ ಈಗ. ಮೊದಲ್ ಇಲ್ಲಿ ಮಾಡಲಿಗ ಪ್ರೆಷರ್ ಇದ್ದೀ ನ ದಿನ ಇವಾಗ ಮುಗಿದದ. ರಿಸಲ್ಟ್ ಅದೇನ ಬಿಟ್ಟಿಲ್ಲ.
ಹಾ. ಅಂದ್ರ ಫ್ರೆಶರ್ಸ್ ಏನ ಅಂದ್ರೆ.
ಹಂಗಾಯದ.
ಹ್ಮ ಹ್ಮ್ ಹ್ಮ್ ಇದು ಕಂಪ್ಯೂಟರ್ ಸೈಡ್. ಫಿಕೇಟ್ ಆಯ್ತಿ ಏನು.
ಸರ್ಟಿಫಿಕೇಟ್ ಇಲ್ಲ ಸುಮ್ ಬೇಸಿಕ್ ಅಪ್ಪ ಟಾಟಾ ಫುಲ್ ಪರ್ಫೆಕ್ಟ್. ತೊಗೊಂಡಿದ ಇಲ್ಲ.
ಹ ಹಾ ಇಲ್ಲ ಡಾಟಾ ಎಂಟ್ರಿ ಗೀಟಾ ಎಂಟ್ರಿ ಮಾಡ್ಬೋದಲ್ಲಾ.
ಹ ಅಲ್ಲೇ ಮಾಡ್ತೀವಿ ಹೆಂಗೆ ಫ್ರೆಂಡ್ಸ್ ಜೊತೆ ಕುಂತು ಅಂಗಡ ಅಲ್ಲಿಲ್ಲಿ ಕುಂತು ಇದು ಮಾಡಿ. ಅಷ್ಟೇ ಒಂದ್ ತಕ್ ಮಟ್ಟಿಗ ನಾಲೇಜ್ ಅದ. ಶೇರ್ ಮಾರ್ಕೆಟಿಂಗ್ ಅಲ್ಲ. ನಾವ ನಮ್ದ ನ ಬಿ ಬಿಸ್ನೆಸ್ ಬಗ್ಗೆ ಏನ್ದ ಇರ್ತದಾ.
ಹ ಹಾ ಹಾ.
ಹಿಂತರ ಬಗ್ಗೆ ಮಾ ಮಾಡ್ಕಂತಿದ್ದೀವಿ ಅದಕೆ. ಹಂಗಾಗಿ ಇವಾಗ ಪ್ರೆಷರ್ ಯಾವ್ದ್ರ ಒಂದ್ ಜಾಬ ನೋಡ್ಬೇಕು. ನಾವ್ ಕಲ್ತದ್ ಬಿಸ್ನೆಸ್ ಬಗ್ಗೆ. ಬಿಸ್ನೆಸ್ ಮಾಡಮ್ಮ ಅಂತ್ರ ಸ್ವಲ್ಪ ಅಮೌಂಟ್ ಇಲ್ಲ.
ಹ್ಮ್ ಹ್ಮ್ ಹ್ಮ್.
ಹಂಗಾಗಿ ಸ್ವಲ್ಪ ಬಿಸ್ನೆಸ್ ಇದ ಸರ್ ಒಂದ ಎಕ್ಸ್ಪೀರಿಯನ್ಸ್ ಬೇಕ ಆತ ಕೆಸಿಂದ ಈಗ ಜಾಬ್ ಮಾಡಲಕತಿವ್ರಿ.
ಹೌದಾ ನೋಡನ್ ತಗೋ ಅಣ್ಣ ಇಲ್ಲ ಯಾವ್ದಾದ್ರರು ಇದ್ರ ಅಂದ್ರ. ಹೇಳತಿನಿ ಅಂತ ನಾ. ಫ್ರೆಷರ್ಸ್ ಇ ಅಂತ ಹೇಳಕತಿರಿ ಅ ಫ್ರೀ. ಟೆಸ್ಟ್ ಸೀರೀಸ್ ಸಿಗೋದ ಇವಾಗ ಅದೇ ಬಿ ನೋಡಣ ಕೇಳ್ತೀನಿ. ತೊಗೊ ಅಣ್ಣ ಕೇಳಕೆಸೆ ಹೇಳ್ತೀವಿ ಅಂತ.
ಹ್ಮ್ ಸ್ವಲ್ಪ ಪ್ರೆಷರ್ ಇವಾಗ ಪ್ರಧಾಂಂತ ಏನಿಲ್ಲ ಇವಾಗ ಮುಗಷ್ಯಂದಿ ಕಾಲೇಜ್ ಮುಗಸ್ಯಿ ಮನೆಯಲ್ಲೇ ಕುಂತೀನಿ.
ಹೌದ ಅಣ್ಣ.
ಈಗ ಅದೇ ಜಾಬ್ ಸರ್ಚಂಗ ದಾಗ ಇದ್ದೀನ ಸ್ವಲ್ಪ ಎಕ್ಸ್ಪೆನ್ಸ್ ಆತು ಬಿಸ್ನೆಸ್ ಅಲ್ಲ ನಾವು ಬಿಸಿನೆಸ್ ಬಗ್ಗೆ ಕೋರ್ಸ್. ಮಾಡಿವಿ ಬಿಸಿನೆಸ್ ಯಾವ ತರ ಮಾಡಬೇಕ. ಏನಿಲ್ಲ ಅಂತ ಸ್ ನಮಗ ಕ್ಲಾಸ್ ಅಲ್ಲಿ ಹೇಳಿ ಕೊಟ್ಟಿದ್ದೆ ಬೇರೆ ಇಲ್ಲಿ ಈಗ ಹೊರಗ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಆಗೋದೆೇ ಬೇರೆ.
ರೈಟ್ ರೈಟ್ ರೈಟ್ ರೈಟ್ ಅಲ್ಲಿ ನೀವು ಓದಿರದೇ ಒಂದು ಇ ಹೊರಗ ಆ ಆಗ್ತಿರೋದೇ ಒಂದ.
ಒಂದ ಆಗದೆ ಒಂದು. ಹಂಗಾಗಿ ನಾವವು ಬಿಸ್ನೆಸ್ ಮಾಡ್ಬೇಕಂತನೇ ಪ್ಲಾನ್ ಇದ್ದಿರತ್ತಲ್ಲ ಸ್ವಲ್ಪ ಎಸ್ಟ್ರಾ ಎಕ್ಸ್ಪೀರಿಯನ್ಸ್ ಬೇಕತದಂತ ನಗಸ ಅದ ನೋಡಿದಂ
ರಯತ ಆಯ್ತ್ ಆಯ್ತ ರಾಯತ
ಬಿಸ್ನೆಸ್ ಯಾವ ತರ ಮಾಡ್ಬೇಕು ಯಾವತರ ಇಲ್ಲ ಅವ್ರ ಮನಿದಾಗ ನಮ್ ಕ್ಲಾಸ್ನಾಗ ಹೇಳ ಕೊಟ್ಟಿರ್ತಾರ ಅದು ಹಂಗಾದ್ರೆ ಆಗದಿಲ್ಲ ನಮ್ಗ
ಹಾ ಹಾ
ನಮ್ಗೆ ಒಂದ್ ವರ್ಷ ಎರಡು ವರ್ಷ ಮಾಡಿದವ ಅಂತಂದ್ರೆ ಎಕ್ಸ್ಪ್ರನ್ಸ್ ಆಗಿರುದ ಇಲ್ಲಿ ಚಲೋ ಅಮೌಂಟ್ ಎಲ್ಲೆಲ್ಲಿ ಏನ್ ಮಾಡಬೇಕು ಏನೇನು ಇಲ್ಲ ಯಾವ್ದ ಕತ ಆ ಟೈಮಗ ಹಾಕ್ಬೇಕು ಯಾವ ಟೈಮಿಗೆಲ್ಲ
ಹ ಹ್ಮ
ನಮ್ಗ ಈಡ ಗೊತ್ತಾಗ್ತದೆ
ಹ ರೈಟ್ ರೈಟ್ ರೈಟ್
ನ್ ಇದಿರ್ತ ಯಾಕಂದ್ರೆ ಬಿಸ್ನೆಸ್ ನಮ್ದು ಒಂದು ಎರಡು ರಲ್ಲ ಯಾವತರ ಬಿಸ್ನೆಸ್ ಮಾಡ್ಬೇಕಾಗತ್ತದೆ
ಹ್ಮ್
ಒಂದ್ ಒಂದರ ಗ್ಲಾಸ್ ಆದ್ರೆ ಇನ್ನೊಂದ ಅದ್ರ ತೆಗಿಬೇಕು
ಹಾ
ಹ್ಮ್ ಈ ತರ ನಮ್ಗ್ ಬಿಸ್ನೆಸ್ ಕ್ಲಾಸ್ ಇದಿರ್ತಾವ ಈಗ ಸೇರ್ ಮಾರ್ಕಡ ಆಗಿರ್ತವಿ ಯಾವದೇ ಸೇಫ್ಟಿ ಆದ ಯಾವ ಸೇಫ್ಟಿ ಇಲ್ಲ
ಹಾ ಹಾ
ನೋಡ್ಬೇಕು
ಆ ಶೇರ್ ಮಾರ್ಕೆಟ್ ಬಿಟ್ಟು ಬೇರೆ ಬೇರೆ ಬಿಸ್ನೆಸ್ ಮಾಡ್ಬೋದಲ್ಲಾ
ಹ್ಮ ಬೇರೆ ಬಿಸ್ನೆಸ್ ಅಲ್ಲಿ ಮಾಡ್ಬೋದು
ಹಾ ರೈಟ್ ರಯಟ್ ರ
ಸೀಜನ್ ವೈಸ್ ಇದ್ದಿರ್ತಾವ ಬಿಸ್ನೆಸ್ ಂತ ಈಗ ಬೇಸಿಗೆ ಕಾಲಕ್ಕೆ ಈಗ ದಿವ್ಸ ಅಂಗಡಿ ಹೆಂಗ ಅದ್ರ ಸೇಲ್ ಹತ್ತಿರ್ತಾವ ಈಗ ಮದ ೀಜನ್ ಬಂದಾಗ ಬೇಸಿ ಟೈಮ್ ಹೆಂಗ್ ಮದುವೆ ಮಾಡ್ತಿರ್ತಾರ
ಹಾ
ಈ ಮಳೆಗಾಲಕ್ಕೆ ಯ ಸೀಜನ್ ಇದೆ ಮಾಡ್ಬೇಕು ಆಸ ಜನಸ್ ಮಾಡ್ಕಂತದ್ರೆ ಹಿಂಗ ಮಳೆಗಾಲ ಕಾಫಿ ಟೀ ಜಾಸ್ತಿ ಆಐತ್ತ
ಹಾ ಹಾ ಹಾ ಮಳೆ ಮದ್ವೆೆ ಸೀಜನ್ ಕಂತಂದ್ರ
ಐಸ್ ಕ್ರ ಐಸ್ ಕ್ರೀಮ್ ಇಂತ ಹೆಂಗ್ ಹೆಂಗ ಇದ್ದಿರ್ತಾವ ನ ಬಜೆಟ್ ಲೋ ಬಜೆಟ್ದಾಗೆ ಮಾಡ್ಕೊಬೇಕಂತ ಅಂತ ಪ್ಲಾ ಗಳು ಇದಿರ್ದಾವ ಪ್ಲಾನ್ ಪ್ರಕಾರ ಹೋಗ್ಬೇಕಂತ ನಂಬದು
ಹ್ಮ್ ಹ್ಮ್ ಅಲ್ಲಾ ಈಗ ಮದ್ವೆೆ ಸೀಸನ್ ಮದ್ವೆೆ ಸೀಸನ್ ಇ ಇಂದ್ರರು ಇೇ ಟೆಂಟನ್ ಕೆಲ್ಸ ಮತ್ತ ಇದು ಅಡಗೆವ್ರ ಕೆಲ್ಸ
ಹ್ಮ್ ಹ್ಮ್
ಡೆಕೋರೇನ್ ಇದು
ಡೆಕೋರೇಷನ್ ಹ್ಮ್ ಆ ಸೀಜನ್್ ಮಾಡ್ಬೇಕಂದ ನಮ್ ಪ್ಲಾನ್ ಆಗ ಅದು ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ಬೇಕು ಅಂತ ಷ್ಟ ಈಗ ಒಂದು ಮದುವೆ ಅಂತಡ್ಕೊಂಡ ನಮ್ದು ಏನೋ ಎಲ್ಲ ಏನ ಬಂದಿರ್ತಾವ ಒಂದು ಫೋಟೋಗ್ರಾಫರ್ ಹಿಡ್ಕೊಂಡು ಒಂದು್ ಟ್ಯಾಂಕ್ ಹಡ್ಕೊಂಡು ಅಡಗೆ ಹಳ್ಕಂದು
ಹಾ ಎ ಡೆಕೋರೇಷನ್ ಸ್ಟೇಜು
ಹ್ಮ್ ಡಾಕ್ಟರ್ ಸ್ಪೀಕರ್ ರೆಡ್ಡಿಜ ಇಂತ ಎಲ್ಲಷ್ಟು ಬೇಕತ್ತಾವಲ್ಲ ಅದಿಕ್ ಏನಾದ್ನು ಈಗ ಯಾವ್ದ ಒಂದ್ ಮದುವೆ ಫೋಟೋ ಶೂಟ್ ಮಾಡಕತ್ತ ಅಂತದ್ರ ಅದಕ್ಕ ಏನ್ ಡ್ರೆಸ್ ಬಸು ಕ್ಯಾಮ್ರಾಗಳು ಎಲ್ಲಷ್ಟು ನಮ್ ಕಡೆ ಇದ್ದಿರ್ತಾವ.
ಹಾ, ಫ್ರೀ ವೆಡ್ಡಿಂಗ್ ಶೂಟ್.
ಹ್ಮ್,,,
ಹ್ಮ ಹಾ
ಸರಿಗಳು ಅಂತವು ಈ ಪ್ಲೇಸ್ಗಳು ಪ್ಲೇಸ್ಗಳು ಅಂತವು ಈಗ ಒಂದ್ ಮದುವೆ ಇತ್ತ ಅಂತದ್ರ ಈ ಫೋಟೋಗ್ರೂಪರ್ ಇದೆವು ಹೊಲ್ಟಿ ಬರ್ತವಿ. ಅವ್ರ ಪ್ಲೇಸ್ ಯಾವ್ಯಾವ ಪ್ಲೇಸ್ ಹೇಳ್ತಾರ ಯಾವ್ಯಾವಿಲ್ಲ.
ಹ್ಮ್,
ಅಂಬತ್ದ್ರ ಮೇಲೆ ಚಾರ್ಜಸ್ ಇದು ಮಾಡಕ್ ನಡೀತೇದ.
ಓಹೋ, ಅಂದ್ರೆ ಆ ಪ್ಲೇಸ್ ಮೇಲೆ ಇರ್ತೇನಣ್ಣ ಅದು.
ಹ್ಮ್, ಪ್ಲೇಸ್ ಮೇಲೆ ಇದ ಮಾಡ್ಬೇಕಾಗತ ಅಕಡಿ ಫೋಟೋಗ್ರಾಫಿರ್ ಮಾಡ್ಬೇಕಾದ್ರೆ,
ಹಾ, ಇಲ್ಲ, ಇಲ್ಲೆ ಸಮಿ ಪಿತ್ತ ಅಂದ್ರರು ಖರ್ಚು ಕಮ್ಮಿ. ದೂರ ಇತ್ತಂದ್ರ ಖರ್ಚು ಜಾಸ್ತಿ.
ಂದು ಕ್ಯಾಮ್ರದ್ದು ಹ್ಮ್, ದೂರೇ ಹೋಗ್ತಾರಎಲ್ಲಾ ಯಾಕಂದ್ರೆ ಹತ್ರ- ಹತ್ರ ನೇಚರಗಳು ಇದ ಇದರಲ್ಲ ನೋಡ್ದ ಇದ್ದಿರ್ತಾರ ಹೊ ಇವ್ರ ಇಲ್ಲೆ ಬಂದ ಇಲ್ಲೇ ಮಾಡ್ಯಾರಂತ. ಹಂತ ಇರ್ತ ಯಾಕಂದ್ರಜೀವ ಒನ್ ಟೈಮ್ ಜೀವನದಾಗ ಮದುವೆಆತಿ ಇರ್ತಾರಲ್ಲಾ. ಯಾರಾಗಲಿ ಫುಲ್ ಗ್ರ್ಯಾಂಡ್ ಆಗಿ ಇದು ಮಾಡ್ಬೇಕ ಅಂತಿರ್ತಾರೆ.
ರೈಟ್ ಆಯಟ್ ಆಯಟ್
ಹಿಂಗ ಈಗ ಮದುವೆ ಮಂಚ, ಇ ವುಟ್ಟಜರಿ ಬಂಡೆ ಸಾಮಾನು ಏನೇನ್ ಇದರ್ತ ಎಲ್ಲ ಅಷ್ಟೆ ಇಂತ ಸೀಸನ್ ಟೈಮಿಗಿಅವಾಗ ನಾವ್ ಏನೇನು ಆರ್ಡ್ರ ಎಷ್ಟ ಇದ್ದಿರ್ತಾವ ಅಷ್ಟ್ರೊಳಗೆ ಆ ಡ್ರೆಸ್ ಹಾಕಂತ ತೊ ಗಮಂದಗೆಸಿಂದ ಇದು ಮಾಡಿಬರೆ ಚಾಯ್ಸ್ ಮಾಡುದು. ಆಡರ್ ಮಾಡ್ತಿ ಕೊಟ್ರ ನಾವ್ ತರ್ಸ್ತಿವಿಂತ, ಇದರ ಫೋಟೋ ತೋರಿಸಿಂದ ಡೇಮೊಕ ಸ್ವಲ್ಪ ಇಟ್ಟಿರ್ಬೇಕು.
ಹಾ,
ನಮಗ ಏನಿತ್ತು ನಾ ಪಕದಲ್ಲಿ ಇತ್ತ ಅಂತ ತರ್ಸ್ಕೊಂಗಸ ಮಾಡಂಗಗೆ ಇಳ್ಕೊಂಡಿರ್ತಿವಿ ನಾವು.
ಹಾ, ಹಾ,, ಅಂದ್ರೆ ಸುಮ್ಮ ಎಷ್ಟ ಬೇಕಾಗಿರ್ತದ ಅಷ್ಟೇ ತಂದು ಇಟ್ಟರ್ ಇಟ್ಟಿರ್ಬೇಕು.
ಹ್ ಡೆಮ್ಸ ಸಲಗೆ ಸ್ವಲ್ಪ ತಂದ ಇಟ್ಟಿರ್ತೀವಿ.
ಹ್ಮ್,
ಹ್ಞೂಂ, ಅಂತಂದ್ರೆ ಎಲ್ಲಿಂದ ಬೇರೆ ಕಳ್ಳಿಂದ ತರ್ಸಸಂದಗೆಸಿಂದ ಮಾರಾಕ್ ನಡತಿದ ನಮ್ಮ ಈಗ ತರದು ಹ್ ಏನಂಗ ದುಡ್ ಹಾಕದ. ಅದ ಬೇಡತ್ತತ್ ಹಂಗ್ ಆಗಕಕ್ ಹೋಗಬರ್ತವ ಒಬ್ಬ ಬಿಿಸಜ್ನೆಸ್ ಮೇಲೆ ಸ್ವಲ್ಪ ಡೆಮಾಕ ಅಂತ ಅಷ್ಟೇ ಇಟ್ಟಿರ್ಬೇಕು.
ಹಾ,
ಬೇರೆ ಫೋಟೋಸ ಲ್ಲೇ ಇಟ್ಟಿರ್ಬೇಕಕ್ ನಾವುಫೋಟೋಸ್ಸ್ಲ್ಲ ನ ಯಾವ್ದ ಬೇಕ್ಕೇಳ್ರಿ ಇಷ್ಟ ದಿನ ಆಡ್ರ ಕೊಟ್ರ ಮಾಡಿ ಕೊಡ್ತೀವಿ.
ಹಾ, ರೈಟ್ -ರೈಟ್
ಈತರ ಯಾಕಂದ್ರ ನಾವು ಮೈ ದಣಿ ಕ್ಯಾಗ ಬಾಡ್ತು. ಸಷ್ಟ ಕಡಿಮ ಟೈಮ ಒಂದೆಸಲ ಲಾಭ ಜಾಸ್ತಿ ಆಗ್ಬೇಕ ಇದೇ ತರ ಮಾಡ್ಬೇಕು ಲೇಬರ್ ಜಾಸ್ತಿ ಇಟ್ಕೋುಬೇಕ್ರಿ. ಉಪೋಗಪಡ್ುತ್ತ
ನಮ್ಗೆ ಯಾವಾಗ ಯೂಸ್ ಆತಾರ ಅವಾಗ ಅಷ್ಟೇ ಕರ್ಸ್ಬೇಕ.
ಅಷ್ಟೇ ಕರ್ಸ್ಬೇಕು. ಈಗ ತಿಂಗಳ ಗಟ್ಲೆಕರ್ಸ ಇದು ಮಾಡದು ಅದನ್ನೆಲ್ಲ. ಲೇಬರ್ ಬೇಕಂದ್ರೆ ಒಬ್ಬರು, ಈಗ ನಾವು ಒಬ್ಬರು ಇದೀವಿಂತಂದ್ರೆ ಎಲ್ಲ ಅಷ್ಟಕ್ಕು ನಾವ್ ಮೆಂಟೇನ್ಮಾಡ್ಕೊಂಡ್ ಹೋಗಿದ್ದಿರ್ಬೇಕ್
ಆಟ್ಟ್ ಆು ಹ ಅಲ್ಲೆ ರೇಲ್ಲಿ ಸನೀಪ್- ಸನೀಪ್ ಹಿಡ್ದು ಅಂದ್ರರು ಸ್ವಲ್ಪ ಬಜೆಟ್ ಕಮ್ಮಿ ಆಗ್ ತದ ದೂರ್ ಹಡಿದ ಬಜೆಟ್ ಸ್ವಲ್ಪ ಜಾಸ್ತಿ ಆತದ ನಮಗು ಸ್ವಲ್ಪ ಜಾಸ್ತಿ ಉಳಿತದ.
ಹ್ಮ ಜಾಸ್ತಿ ಉಳಿತದೆ ಜಾಸ್ತಿ ಉಳಿದ ನಮಗು ಎಲ್ಲಿ ಸನ್ನದ ಗಿಡದ ನಮಗ್ ಲಾಭ. ದೂರ್ ಹೋದ್ರ ಸ್ವಲ್ಪ ನಮಗೆ ಲಾಸ್ ಆತಿರ್ತದೆ.
ದೂರೋದ್ರ ಲಾಸ್ ಆಗ್ತದ ಅಂತೆನಾ.
ಹ್ಮ್ ಎಂಗ್ ಲಾಂಗ್ಓದತಿರ್ತಿವಿಂಗ ಲಾ ಇದ ಆತಿರ್ತ ಇಲ್ಲ ಚಾರ್ಜಸ್ ನಾವ್ ಜಾಸ್ತಿ ಹಾಕ್ಬೇಕಾಗತದ.
ಹಾ ಹಾ ಹಾ
ಚಾರ್ಜಸ್ ಜಾಸ್ತಿ ಇತ್ತಂದ್ರೆ ಅವ ಅವರು ಇನ್ನೊಸಲ್ಲ ಏ ವಲ್ಲೆಪ್ಪ ಅ ಜಾಸ್ತಿ ಮಾಡ್ತಾನ. ಬೆಲ್ಂತರ್ತಾರ ಒಂದ ರೇಂಜಿಗೆ. ಒಂದ್ದ್ರಗ್ ಹೋದ್ರೆ ಇನ್ನೊಂದ್ರಗ ತಕ್ಕೊಂಡ್ ಗಿಟ್ಕೊಂಡಿರ್ಬೇಕು.
ಹಾ ಹಾ ಹಾ ಹಾ
ತರ ಮಾಡ್ತದ ಮಾಡದ್ರಿಗೆ ಹೆಂಗ್ ಬೇಕಿದಾರ ಬೇರೆ ಬೇಕ ನಮಗ್ ಬೇಕಿದಾರ ಅಂದ್ರ. ಒಂದು ಮಾತ ಬೇಕು. ತಬೇಕು ಇದ ನೋಡ ಒಬ್ರು ಬಡವರು ಇದ್ದಿರ್ತಾರೆ ಒಬ್ರು ರಿಚ್ಚ್ ಇದ್ದಾರ ಇದ್ದಿರ್ತಾರೆ. ತರೆ.
ಹಾ ಹಾ ಹಾ
ಅವರಿಗೆ ಶಾಂತಿ ಅಂಗ ಮಾಡಕಾದ್ರ ಇವು ಮದುವೆ ಫೋಟೋ ಏನೇ ಆಡರ್ ಕೊಟ್ಟಿರದ್ರ ಅದರಲ್ಲೇ ಕವರ್ ಮಾಡ್ಕೋಬೇಕು.
ಹಾ ಹಾ ಹಾ
ಈ ಒಂದ ಐದ್ ಲಕ್ಷ ಕೊಟ್ರೆ ಅಂದ್ರ ಇಡೀ ಖರ್ಚ ಮದಿವಿದ್ ನಾವೆ ನೋಡ್ಕಂತೀವಿ.
ಹಾ
ಊಟದ ಬಂತು. ಕಲ್ಯಣ ಮಂಟಪ ಬಂತು ಡೀಜಲ್ ಬಂತು ಫೋಟೋ ಸ್ಟುಡಿಯೋ ಹೋ. ವೆಡ್ಡಿಂಗ್ ಶೂಟ್ ಬಂತು ಎಲ್ಲಷ್ಟು ಅಂತ ನಾ ನೋಡ್ಕೊಂಡ್ತೀವಿ.
ಹಾ ಆದ.
ಒಂದ್ ಮದಿವೀದ ಏನೇ ಇರಲಿ ಒಂದು ಮ ಗಾದಿ ಗಡ್ಕಂಡ್ ಎಲ್ಲಾ ಷ್ಟ ನಾವೇ ತರ್ತೀವಿ.
ಹಾ ಹಾ
ಈ ತರ ನಂಬಲ್ಲಿ ನ ಕ್ಯಾಮ್ರಾ ಪೋಸ್ಟರ್ ಏನ್ ಹೇಳ್ಕಿಲ್ಲ.
ಹಾ ಒಂದ್ ಎರಡ್ ನಿಮಿಷ ಇರು ಸ್ವಪ ಫೋನ್ ಬಾರಕತ್ತ ಅಸ್ತೀನಿರ.